ಹಲೋ ಹಾ ನಮಸ್ತೆ ಸರ್ ಹೇಳಿ ಊಟ ಅಯ್ತೇನ್ ಸರ್
ನಿಮ್ದು ಊಟಾಯ್ತ ಸರ್
ಹ್ಮ್ ಆಯ್ತ್ ಸರ್
ಏನ್ ಸರ್ ವಿಶೇಷ ನಿಮ್ ಕಡಲಿದ್ದ ಏನೇನು ಮಾಹಿತಿ ಏನೇನು ಕೊಡ್ತಿರಾ
ಏನ್ ಸರ್ ನೀವು ಹೇಳ್ಬೇಕು ಸರ್ ನೀವು ನೀಮಗೆ ನೀವು ಫೋನ್ ಮಾಡಿದ್ದೀರಾ ನಿಮ್ಗೆ ನ್ ಬೇಕಂತ ಹೇಳಿದ್ರೆ ನಾವು ಕೇಳ್ ಮಾತಾಡ್ತೀನಿ ಸಲ್ಯೂಷನ್ ಕೊಡ್ತೀವ್ ಸರ್ ಹ್ಮ್
ಈಗ ಒಂದು ಬೈಕ್ ತಗೊಂಡ್ವಿ ಸರ್ ಬೈಕ್ಲಿಂದ ಏನನ್ನ ನಾವು ಇದು ಅನುಕೂಲಗಳಾಗುತ್ತಾವ ಅಂತೇಳಿ ಹೇಳ್ತಾ ಇದ್ದೀವ್ ನೋಡ್ರಿ ಸರ್
ಬೈಕ್ ಯಾವ್ದ್ ಸರ್ ಬೈಕ್ ಬಗ್ಗೆ ಹೇಳಿದ್ರ್ ಸ್ವಲ್ಪ್ ಮಾಹಿತಿ
ಹ್ಮ ಅದೇ ಸರ್ ಬೈಕ್ ಇರದ್ಕೋಸ್ ರ್ಗ ನಮ್ಗೆ
ಸರ್ ಬೈಕ್ ಯಾವ್ದ್ ಸರ್ ಫಸ್ಟ್ ಆಫಾಲ್ ಅಂದ್ರೆ ನೀವು ಏನ್ ಸರಾ ಏನ್ ಮಾಡ್ತಮ್ಮ ಏನ್ ಮಾಡಕ್ಕತ್ರಿ ಸರ್ ತಾವು
ತಿವ್ ಸರ್ ರೈತ್ರು
ರೈತ್ರಿ ಸರ್ರ ನಿಮ್ಗೆ ವೆಹಿಕಲ್ ಬೇ ಅಂದ್ರೆ ಬೈಕ್ ಬೇಕ್ ಕಂತ್ ಹೇಳಾಕತ್ತೀರಿ ಅ--ಯಾವ್ದ್ರಿ ಸರ್ ಟು ವೀಲರ್ರೇನ್ರೀ ಸರ್ ಹ ದ್ವಿ ಚಕ್ರವಾಹನ ಹೌದು ಸರ್ ಅಂದ್ರೆ ನಿಮಿಗ್ ಗೆ ಯಾವ್ದು ಮೈಲೇಜ್ ಬರದ್ ಬೇಕಾ ಇಲ್ಲಿದ್ರೆ ಅದು ಸ್ವಲ್ಪ ಏನ ಲಗೇಜೋಡು ಗೂಡ್ ಸರ್ವಿಸ್ಬೇಕಾ
ಹಾ ಗುಡ್ ಸರ್ವೀಸ ಲಗೇಜ್ದು ಎಲ್ಲ ಬೇಕು ಸರ್ ಆದ್ರೆ ನಾವು ಆ ಲಗೇಜ್ದ ತಗೊಳ್ಬೇಕಂತೇಳಿ ಮಾಡಿದ್ವಿ ಆದ್ರೆ ಟೂ ವೀಲರ್ನಾಗ್ ಗಾ ಸ್ವಲ್ಪ ಹೆವಿ ಗಾಡ್ ತಗೊಂಡ್ವಿ ಸರ್ ಬಾಳ ಇದು ದೊಡ್ಡದಾಗಿ ಇದ
ಹೌದು ಸರ್
ಅನುಕೂಲ ಬೇಕಂತೇಳಿದ್ರೆ ಸ್ವಲ್ಪ ದೂರ ಪ್ರಯಾಣಕ್ಕ
ಅಂದ್ರೆ ಈ ಕಂಪ್ನಿ ಯಾವ್ ಸರ ಅಂತ ಏನ್ ಎಕ್ಸ್ಪೆಕ್ಟ್ ಮಾಡ್ರ ಸ್ ಕಂಪನಿ
ಯಾವ್ದ ಸರ್ ಯಾ
ಬೈಕ್ಲ್ಲಿ ಯಾವ ಯಾವ ಕಂಪನಿ ಬೇಕು ಸರ್ ನಿಮ್ಗೆ ಹೋಂಡಾ ಕಂಪನಿ ಬೇಕ ಸರ್ ನಿಮಗೆ ಹಿರೋ ಕಂಪನಿ ಸರ್ ಸರ್ರೋ ಕಂಪನಿ ಬಾಜಾಜ್ ಕಂಪ್ ಮನಲ್ಲಿದೆ
ಹ್ಮ ಇದೆ ಸರ್ ಆದ್ರೆ ಓಂಡ ಕಂಪನಿ ಅವಲಿದ್ದ ಹೆಸರುದೆ ಅಲ್ಲ ಸರ್
ಹೀರೋ ಕಂಪ್ನಲಿ ಅಂದ್ರೆ ಚೆನ್ನಾಗತ್ತು ಸರ್ ಮೈಲೇಜು ಒಂಡಾ ಕಂಪ್ನಿ ಅಂದ್ರೆ ಸಿಡಿ ಟೆನ್ ಅಂತ ಬರುತ್ತೆ ಸರ್ ಒಂದ್ ಗಾಡಿ ಬೈಕ್ ಸ್ವಲ್ಪ ಲೆಂತ್ ಆಗಿರುತ್ತ ಅದು ಅದು ಸ್ವಲ್ಪ ಉದ್ದವಾಗಿರುದು ಸರ್ ಅದು ಅದು ಮೈಲೇಜ್ ಬಂದು ಎಪ್ಪತ್ತ ಅಂತ ಹೇಳಿದ್ದಾರೆ ಸರ್ ಅದು ಇಲ್ಲಿ ಒಂದು ಲೀಟರ್ಗೆ
ಹೌದು ಸರ್
ಹಾ ಮತ್ತೆ ಇದು ಹೀರೋ ಕಂಪ್ನಿಯಲ್ಲಿ ಬಂದು ಎ ಚಬ್ಡಿಲ್ಲಾಕ್ಸ್ ಅಂತ ಒಂದು ಬರುತ್ ಸರ್ ಅದು ಅದು ಕಾಸ್ಟ್ ಕನ ಕಡಿಮೆ ಇದೆ ಸರ್ ಅದು ಎಪ್ಪತ್ತು ಸಾವಿರಕ್ಕೆಲ್ಲ ಬ್ಬಿಬಿಡುತೆ ಸರ್ ಅದು ಎಂಬತ್ತು ಮೇಲೆ ಕೊಡತ ಸರ್ ಮೈಲೇಜ್ ಅದು ಈರೋ ಕಂಪ್ನಿಯಲ್ಲಿ ಎಚ್ ಎಫ ಡಿಲ್ ಎಕ್ಸ್ ಅಂತ ಹೇಳಿ ಹಂಡ್ರೆಡ್
ಹೌದ್ ಸರ್
ಸ್ವಲ್ಪ
ಅದು ಅನುಕೂಲ ಆಗ್ಬೋದ ಅಲ್ ಸರ್ ಇದು ಅದು ಅನುಕೂಲ ಆಗ್ಬೋದು ಹೆಚ್ಚ್ ದಲಾಕ್ಸ್ರ್ ಅನುಕೂಲ ಆಗ್ಬಹದು ಸರ್ ಅದು
ಹನ್ ಸರ್ ಏಕಂದ್ರೆ ಲಗೇಜ್ ಒಡಗನ್ ಚೆನ್ನಾಗಿರ್ತ ಸರ್ ಕೂಲಿ ಆಳುಗಳು ಅವ್ರ ಹೊಲ್ಕಾಕ ಒಡೆಗ ಚೆನ್ನಾಗಿರ್ತತ್ತ ಗೊಬ್ಬರ ಕಿಣಕ ಉುಲ್ ತಾಮ್ರ ಚೆನ್ನಾಗಿರ್ ಸರ್ ಕಡೆಗೆ ಗಿಡಿಗೆಲ್ಲ ರೈತ ಇದ್ರ್ ಭಾರಿ ಅನುಕೂಲ ಸಲ್ಲ ಅದ
ಅದನ್ನ ಮತ್ತೆ ತಗ ಮನ ಅನ್ ಕಂಡರ್ ಮತ್ತೆ
ಹಾ ಸರ್ ಅದು ಪ್ರೈಸ್ ರೇಟ್ ಬಂದು ಮೋಸ್ಟ್ಲಿ ಅದು ಅರವತ್ತು ಇತ್ನಾಲ್ಕು ಅರವತ್ಆರು ಸಾವಿರ ಐ್ತರ್ ಅದು ರೇಟ್ ಸರ್ ಅದು ಬೆಲೆ ಅದ್ರ ಬೆಲೆ ಬೆಲೆ ಸರ್ ಶೋರೂಮ್ ಬೆಲೆ ಹ್ಮ್ ಹ್ಮ್ ಸರ್ ನಿಮ್ಗೆ ಚೆನ್ನಾಗಿರುತ್ತೆ ಸರ್ ಐದರಿರಿಗೆ ಅಂದ್ರೆ ಇವಾಗ ನೀರ್ ಬರೊಳಗೆ ತಂದಕ ಚೆನ್ನಾಗಿರುತ್ತೆ ಸರ್ ನಿಮ್ದು ಆಹ ಗಾಡಿಯನ್ ಪರವಾಗಿಲ್ಲ ಸರ್ ಸರ್ ರೀಸೇಲಿಂಗ್ ಕಡಿಮೆ ಸರ್ ಆದ್ರೂ ಕೂಡ ಮೈಲೇಜ್ ಮಾತ್ರಗೆ ಮನೆಗೆ ಫ್ಯಾಮಿಲಿ ಸೆಟ್ ಆತ ಸರ್ ಅ ರೈತರಿಗೆ.
ಹ್ಮ ಹೌದಾ
ಬಂದು ಪ್ಲಾಟಿನ್ ಬರುತ್ತೆ ಸರ್ ಬಜಾಜ್ ಪ್ಲಾಟಿನಾ ಬಂದ್ರೆ ಈ ಕಡೆ ನಿಮ್ ಸೈಡ್ ಯೂಸ್ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ ಸರ್ ನಮ್ ಸೈಡ್ ಎಲ್ಲ ಸ್ವಲ್ಪ ಬಜಾಜ್ ಬಗ್ಗೆ ಸ್ವಲ್ಪ. ಕಡಿಮೆ ಸರ್ ನಮ್ ಸೈಡ್ ಕೂಡ.
ಹ್ಮ್
ದ ಪೇಸ್ ಫನ್ ದ ಪ್ಲಸ್ - ಸೋರಿ ಸರ ರಿವ್ಯಾಲುವೇಷನ್ ಇಸ್ - ಅದು ಆಲ್ಮೋಸ್ಟ್ ಆಲ್ ಎಲ್ಲರ ಅದನ್ನೇ ತೊಗೊಮ್ಬದು ಸ್ಪೆಂಡರ ಪ್ಲಸ್ ಗಾಡಿನ.
ಹೌದು ಸರ
ಮತ್ತೆ ನೀವು ಮೈಲೇಜ್ ಅಂದ್ರೆ ಮಾಮೂಲಿ ಇರುತ್ತ ಸರ್ ಅ ಗಾಡಿಯದು.
ಮತ್ತೆ ಹೆಚ್ಫ ಎಫ್ ಡಿಲಕ್ಸ್ ಅದ್ರೆ ಮೈಲೇಜ್ಸ್ ಹೆಚ್ಚು ಏನ್ರಿ.
ತಂದ್ರ ಅನುಕೂಲ ಆಗುತ್ತತ್ತು ನಮಗೆ.
ಎಚ್ ಎಫ್ ಡಿಲಕ್ಸ್ ಅಂದ್ರೆ ರಿವ್ಯಾಲ್ಯಷನ್ ಇರಲ್ಲ ಸರ್ ಅದ - ಸ್ಪಂಡರ ಪ್ಲಸ್ ಅಂದ್ರೆ ರಿವ್ಯಾಲುವೇಷನ್ ಇತ್ತ ಸತ್ಸಂಗ
ಹೌದಾ ಸರ್
ಮೈಲಜ ಅಷ್ಟುಕ ಅಷ್ಟ.
ಹ ಹಲೋ ವಾಯ್ಸ್ ಬ್ರೇಕ್ ಆಗ್ತಾದ ಸರ್. ವ್ಯವಸ್ಥೆ ಇಲ್ಲ - ಹಲೋ. ವಾಯ್ಸ್ ಬ್ರೇಕ ಆಗಿದೆ ಸರ್ ಕೇಳ್ಸವಲದ